ಹಲೋ ನಮಸ್ತೆ ಚಿತ್ರ ಅವರೇ
ಏನುೀ ಸಹನ ಅವರೇ ಏನು ಮಾಡ್ತಾ ಇದಿದ್ದೀರಾ
ನಾವು ಈಗ ತಾನೇ ಕಾಲೇಜಿಗೆ ಬಂದ್ವಿ ಕುೂತ್ಕೊಂಡಿದ್ದೀರಿ
ಕಾಲೇಜಿಗೆ ಬಂದು ಫೋನ್ ಮಾತಾಡ್ತಾ ಇದ್ದೀರಾ
ಏನು ಕಾಲೇಜ್ಗೆ ಹೋದರೆೆ ಫೋನ್ ಮಾತಾಡ್ಬಾರ್ದೇನು
ಹ
ಕಾಲೇಜ್ಗೆ ಹೋದರೆ ಫೋನ್ ಮಾತಾಡ್ಬಾರ್ದೇನು
ಅಲ್ಲ ಶಿಕ್ಷಕರು ಯಾರು ಇಲ್ವಾ ಅಂತ
ಇಲ್ಲ ರೀ ಇವತ್ತು ಯಾರು ಬಂದೇ ಇಲ್ಲ ನಮ್ಮ ಕ್ಲಾಸಲ್ಲಿ ನಾನು ಒಬ್ಳೇ ಇದ್ದೀನಿ ಇನ್ನುೂ ಟೀಚರು ಶಿಕ್ಷಕರು ಯಾರು ಬಂದಿಲ್ಲ
ನಿಜವಾಗ್ಲುನೀವ ಒಬ್ರೇನಾ
ಸದ್ಯಕ್ಕೆ ನಾನು ಒಬ್ಳ ಇದ್ದೀನಿ ಹ್ಮ
ಚೆನ್ನಾಗತ್ತು
ಹ್ಮ್
ನಿಮ್ಗೆ ಯಾರ ಅಲ್ರು ಹೋಗಕ್ಕೆ ಸ್ನೇಹಿತರು ಯಾರು ಹೇಳಿಲ್ವಾ ಬರ್ಬೇಡ ಅಂತ
ಹೇಳಿದ್ರು ಆದರೆ ನನಗೆ ರೂಮಲ್ಲಿ ಇದ್ದು ಇದ್ದು ಬೇಜಾರಾಗ್ತಾ ಇತ್ತು
ಓಹೋ ಹ ನಿಮ್ ರೂಮ್ ಅಲ್ಲಿ ನಿಮ್ಮ ತಂಗಿಯವರ್ ಇಲ್ವೇನು
ಅವರಾರೆ ಸುಮ್ಮನೆ ವೇಸ್ಟ್ ಅಷ್ಟೆ ಸುಮ್ಮ್ನೆ ಫೋನ್ ನೋಡ್ಕೊಂಡಿರ್ತಾರೆ ಒಂದು ಮಾತು ಮಾತಾಡಲ್ಲ ಏನೂ ಇಲ್ಲ ಅವೇ ಅವರೇ ಲೋಕದಲ್ಲಿ ಇರ್ತಾರೆ ಅವರು
ಹೋಗ್ಲಿ ಬಿಡ್ರಿ ಇನ್ನೇನು
ಹ್ಮ್ ನೀವೇನ್ ಮಾಡ್ತಾಿದ್ದೀರಿ
ನಾವು ನಮ ಸ್ನೇಹಿತಗ್ ಕೇಳಿದ್ವಿ ಮಾತಾಡೋಣ ಅಂತ ಅವ ಹಡ್ಗಿ ಡಿಲೇಟ್ ಮಾಡಾಕಿದೀನಿ ಅಂದ್ಲು ಅದ ಹಗೆ ಮಲ್ಕೊಂಡಿದ್ದೆ ಮತ್ತೆ ನೀವ್ ಮಾಡ ನೀವ ಮೇ ನೀವ್ ಮಾಡ್ರಿ ಮಾಡ್ತೀನಿ ನೋಡು ಅಂತ ಮತ್ತೆ ಮಾಡಿ ಅಂತ ಹೇಳಿ ಮಾಡಿಸಕೊಂಡೆ
ಹ ತಿಂದ್ರ ಹೋಗ್ಲಿ
ಹಾ ತಿಂದ್ರಿ ನೀವು
ನಾವು ತಿಂದ್ರಿ ನು ಸಮಾಚಾರ
ಏನಿಲ್ಲ ಹೇಳ್ಬೇಕು
ಪರೀಕ್ಷಾ ಸೋಮವಾರನಾ
ಹಾ
ಹಓದದ್ರಾ
ಇಂಟು ಇಲ್ಲ
ಇನ್ನು ಯಾವಾಗ ಗೊತ್ತೀರಾ
ಇನ್ನಾಳಿ
ನಾಳಿದ್ದೇನ ಹೋಗ್ತೀರಾ ಒಂದೇ ದಿನದಲ್ಲಿ
ನಾಳೆ ನಾಳಿದ್ದು
ಹ ಸಬ್ಜೆಕ್ಟ್ ಈಸ ಇದೆಯಾ
ಹ್ಮ್
ಆ
ಹ್ಮ
ಹ್ಮ ಸರಿ ಬಿಡ್ರಿ ಮತ್ತೇನು
ಮತ್ತೆ ಹೇಳ್ಬೇಕು ನೀವ
ಹ
ಹೇಳ್ಬೇಕು ನೀವೇ ಏನ್ರೀ ಅದು ಆಕ್ಷನ್
ನಿಮದೆ
ಏ ಸೂಂಡು
ಅದೇ ಫೋನಾಡ್ ಏನೋ ಬಂತ ಬಿಟ್ರಿಯೇ
ಹ ಮತ್ತೆಮ್ದೇ ಅಂತೀರಿಯ ನಿಮ್ಗಿಂತ ಏನೆಲ್ಲಾ ಬಿಡ್ರಿ
ಆಕ್ಷನ್ ನಿಮ್ದೇ ಅಲ್ವ ಅದಕ್ಕೆ
ನಿಮ್ದು ಓವರಕ್ಷರ ಕೆ ಕೆ ಕೆ ಹ್ಮ ಏನಿಲ್ಲ
ಏನ ಅಂದ್ರೆ ಇವಾಗ ಹ ನಿಮ್ಮಷ್ಟೇ ಎಲ್ಲ ಬಿಡ್ರಿ
ಡಬಲ್ ಟ್ರಿಪಲ್ ಐತೆ ಬಿಡ್ರಿ ನಿಮ್ದು
ಲ್ಲ ಸಮಮಾಚಾರ
ಎಏನ್ ರೀ
ನಮ್ಮ ಅಕ್ಕ ಅವರು ಫೋನ್ ಮಾಡಿದ್ದಾರೆ ಏನ ಹೇಳಿದ್ರುವ
ಓಹ ನಿಮಗ್ ಗೊತ್ತಿಸಕೊಂಡುನು ನೀವ ಹೂ ಬಾರೀ ಅದಿರಿ ನೀವು ಅಂದ್ರೆ ಅವ್ರು ಮಾಡಿದ್ದಾರೆ ಅಂತ ಗೊತ್ತಿಟ್ಕೊಂಡು ನೀವು ಪಿಕ್ ಮಾಡಿಲ್ಲ
ಅಯ್ಯೋ ನಾನು ಬಸ್ಸಲ್ಲಿ ಇಳೀತಾ ಇದ್ದೆ ಆವಾಗ
ಅಷ್ಟೊತ್ತು
ಇಲ್ಲಮ್ಮ ಬಸ್ಸಲ್ಲಿ ಮತ್ತ ಅವಾಗ ವೀಡಿಯೋ ಕಾಲ್ ಮಾತಾಡಕ್ಕ ಆಗಲ್ಲ ಅಂತ ಎತ್ತಲಿಲ್ಲ ಅಷ್ಟೆ
ಸೋಡಾನ ಕೇಳ್ದ ಅಂತೇಳು ಅಂತ ಹೇಳ್ರು
ಹ್ಮ ಈವೆಲ್ಲಾ ಇಲ್ಲದೆೇ ಇರೋದ
ಇಲ್ಲಾ ನನ್ ಪ್ರಾ ನಿನ್ನ ಮೇಲೆ ಆಣೆ
ಹೂ
ಬೇಕಾದ್ರೆ ನಿಮ ಪ್ರೀತಿಯ ಭಾರತೀಯನ್ನು ಕೇಳಿ
ಬಿರಿಯಾನಿ ಯಾವಾಗ ಕೊಡಸ್ತಾರಂತೆ
ನಮ್ಗೆ ಓಪನ್ ಆದ್ಮೇಲೆ ಬಂದ್ಮೇಲೆ ಹೇಳ್ರಿ ಬರ್ತೀನಿ ಅಂದ್ರು
ಹ್ಞ ಇವಾಗ ಬರಕ್ಕೆೇಳ್ರೀ
ಇವಾಗ ಅವರು ಕಾ ಕಾಲೇಜ್ ಆಫೀಸ್ ಅಲ್ಲಿದ್ದಾರೆ
ಹ್ಮ ಮತ್ತೆ ನಿಮ್ ಓಪನ್ ಆದಾಗ
ನಿಮ್ದು ಒಂದ್ ವರ್ಷ ಅಷ್ಟೇ ಅಲ್ಲ ಮತ್ತೆ ನೀವು ಬಂದು ಹಂಗೆ ಕೊಡ್ಸ್ತೀರಾ
ನಾನೇನ ಕೊಡಿಸ್ತೀನ ಅಂದಿದೇನೇನು ಕೊಡಿಸ್ತೀನಂತ
ಅಯ್ಯೋ ಯೋ ನೀನ್ ಬುದ್ಧಿ ತೋರ್ರಿಸ್ಬಿಟ್ಟೆ ಸಹನಾ ನೀನು
ಏನು
ನಿನ್ ಬಾಯಲ್ ಏನೋ ನಮ್ಮ ಮಾತ್ ಬರತ್ತೇನ ನೋಡು ಮಿನ
ಏನೀಗ ಕೊಡ್ಸ್ಬೇಕಾ ನಾನು ಏನ್ ಕೊಡ್ಸ್ಬೇಕು
ಬಿರಿಯಾನಿ ಕೊಡಸ್ಡೆ ಇದ್ರು ಅಟ್ಲೀಸ್ಟ್ ಮ್ಯಾಗಿಯನ್ನ ಕೊಡಸ್ಬೇಕು
ಹೂ ಕೊಡ್ಸನ್ ಬಿಡ್ರಿ
ಕೊಡ್ಸಣ ಬಿಡ್ರಿ ಅಲ್ಲಾ ಕೊಡಸ್ತೀನಿ ಅನ್ನಿ
ಹೂ ಕೊಡಿಸ್ತೀನಿ ಬಿಡ್ರಿ
ಅಯ್ಯ ಆ ಕಿರ್ಚ ಸಾಯ್ಬೇಡ್ರಿ
ಕೀರ್ಚ್ತಾ ಇಲ್ಲ ನಾನು
ಏನ್ ಸಾಯ್ತಾ ಇದೀರಾ
ಕಿರ್ಚ ಕಿರ್ಚಿದ್ರೆ ಜೋರಾಗಿ ಸೌಂಡ್ ಬರುತ್ತೆ ಅಷ್ಟು ಮಾತ್ರ ಗೊತ್ತಾಗಲ್ಲ ನಿಮಗ
ನಾನ್ ನಿಮ್ದು ಸ್ಲ್ಯಾಂಗ್ ಹಂಗ ಐತಿ
ಹ್ಮ್ ನಮ್ದು ಹಂಗೆ ಇರೋದು ಏನ್ ಮಾಡೋದು
ಹಾ ಅದೇ ಬಿಡ್ರಿ ನಮ್ ಕಡೆ ಅವ್ರನ ಖರಾಬು ಅಂತಾರೆ
ನಿಮ್ಮ ಥರ ನಮಗೆ ಮುಸ್ ಮುಸಾಗಿ ಮಾತಾಡೋಕ್ಕೆ ಬರಲ್ಲ
ಮುಚ್ಕೊಂಡಿರಿ ನಿಮ್ ತಾರಾ ಜಗಳಾ ಇತ್ಕೊಂಡ್ ಜಗಳ ಗಂಟೆ ಅಲ್ಲ ನಾನು
ಹ್ಮ ಹೌದಂತೆ
ಏ ಹೌದು
ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂ ಅಂತೀರ ನೀವು
ಏನಿಲ್ಲ
ನಾವು ಏನೋ ಒಂದು ಆಗೋಗ್ಬೇಕಷ್ಟೆ ನಮಗೆ
ಹ್ಮ್ ನೂರ್ ಜನ ಹತ್ರ ಉಗ್ಸ್ಕೊಂಡ್ರು ಹಂಗೆ ಇರ್ಬೇಕಾ
ಯಾಕೆ ಉ ಉಗಿಸ್ಕೊಳ್ಳೋದು ಯಾಕೆ
ಆ
ಉಗಿಸ್ಕೊಳ್ಳೋದ ಯಾಕೆ ತಪ್ಪಿದರು
ತಪ್ಪಿದ್ರೆ ಉಗಿಸ್ಕೊಳೊಡು
ಹಓ ತಪ್ಪಿದ್ರೆ ಬೈತೀರಷ್ಟ
ನೀನಂತ ತ್ರಿ ತಪ್ಪಿದ್ರ ಮುಗಿಸಕ ಹ್ಮ
ಏನು
ಹ್ಮ
ಹಲೋ ಏನುಂದಿದ್ದ ನೀವು
ಇರಿ ಇರಿ ಹಂಗೆ ಫೋನ್ ಬರ್ತೈತೆ
ಯಾರಿಗೆ ಏನು ಅಂದ್ರಿ ನೀವು
ತಪ್ಪಿದ್ರೆ ಉಗಸ್ಕೊಳ್ಳೋದು ಅಂತ
ತಪ್ಪಿದ್ರೆ ಸುಮ್ಮ್ನೆ ಇರಬೇಕಷ್ಟೇ
ಹ್ಮ
ಈಏ ಏನು ಈ ಅಂತೀರಾ ಹ
ಹೋಗ್ ಬಿಡ್ರಿ ಇನ್ನೇನು
ಏ ಹೇಳ್ರಮ್ಮ ನೀವೇ ನೀವು ಹೇಳಿದ್ರೆ ನಾವು ಕೇಳ್ತೀವಿ
ಬಂದ್ರ ಇಲ್ವಾ ನಿಮ್ಮ್ ಕಾಲೇಜಲ್ಲಿ
ಯಾರೂ ಬಂದಿಲ್ಲ
ನೀ್ ನಿಜ್ವಾಗ್ಲೂ ನೀವ್ ಒಬ್ರ ಇದ್ದೀರಾ
ಹ ನಾವು ವಿಬರ ಇದ್ದೀವಿ
ಒಬ್ಬರು
ಉಬ್ಬರು
ಫೋರ್ತ್ ಕ್ಲಾಸ್ ನಲ್ಲಿ ಅಯ್ಯ ನಿಮ್ಗೆ ಏನ್ ಅನ್ಸ್ತಾ ಇಲ್ವಹ
ಎಲ್ಲ ಹಚ್ಚುತ್ತ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಬರ್ತಾರೆ ಇಲ್ಲ ಅಂದರೆ ಎಲ್ಲ ಕ್ಲಾಸ್ನ್ನ ಕಂಬೈನ್ ಮಾಡ್ತಾರೆ ಅಷ್ಟೇ
ಇಲ್ಲಾಂದ್ರೆ ನೀವೇ ಒಂದ್ಾಗ್ತೀರಾ ಓ ಆಧಾರ್ ಕಾರ್ಡ್ ಫ್ರೀ ಅಂತ ಹೊರಟೋಗಿರೋದು
ಹ್ಮಞ ಏನ್ ದುಡ್ಡು ಕೊೊಡ್ಬೇಕು ಇವಾಗ ಕೇಳ್ರಿ
ಹ್ಮ್್ಮ ಮತ್ತೆ ಬೇಗ ಬನ್್ರಿ ಏನ್ಬಿತ್್ರಿ ಹೋಗೋಣ
ನೀವು ಬರ್ತೀರೇನೋ
ಹ್ಮ್
ಹಞ ಸರಿ ಬರ್ಬೇಕು ಮತ್ತೆ ಹ್ಮ್ ಆಯ್ತು ಬರ್ತೀನಿ
ಹರ್ಷಿಯಕ್ಕ ಬರ ಮುಂಚ ಬೇಗ ಬನ್ರಿ
ವರ್ಷಕ್ಕೆ ಹತ್ತು ಗಂಟೆಗೆ ಬಂದು್ಬಿಡ್ತಾರೆ
ನೀವ್ ಬರೋಷ್ಟೊಂಗೆ ಎಷ್ಟೊತ್ತ ಆಾಗತ್ತ ಹಂಗಾದ್ರೆ
ಇವಾಗ ಇನ್ನುೂ ಒಂಬತ್ತು ಗಂಟೆ ಅಷ್ಟು ಮಾತ್ರ ಆಯ್ತು ತಲೇಲ್ಲ
ಹೋಗ್ಲಿ ಒಂದ್ ಹತ್ತುವರೆಗ್ ಬರ್ತೀರಾ ನೀವು ಇಲ್ಗೆ
ಇನ್ನು ಬಂದಿರದೇ ಇವಾಗ ಇವತ್ತೇನೋ ಇಂಟರ್ವ್ಯೂ ಇದೆ ಅಂತೆ ನೋಡ್ಬೇಕು ಬರ್ತೀನೋ ಬರೋದಾದ್ರೆ ಹೇಳ್ತೀನಿ ಬೇಗ್ ಅಂದ್ರೆ ಇಲ್ಲ
ಹ್ಮ ನೀವು ಬಂದಂಗಗೆ ಹೇ ಬಿಿಡ್ರಿಂಗ್ರೆ ಇನ್ನೇನು ಸಮಾಚಾರ
ಳ್ಬೇಕ ಕಮ್ಮನ ಇವೆ
ಏನ್ ಇಲ್ಲಪ್ಪಾ
ಹ
ಏನಿಲ್ಲ
ಹಗೇನು ಈ ಮಾ ಇಲ್ಲ ಅಂತ ನನಗೆ ಗೊತ್ತು ಸಮಾಚಾರ ಏನಾದ್ರು ಇದ್ರೆ ಹೇಳ್ರಿ
ಅದೇನೆೇ ಸಮಾಚಾರನೆ ಏನಿಲ್ಲ ಅಂತ ಹೇಳಿದ್ದು
ಇನ್ನೇನು ಕಿದೀರಾ ನೀವು
ಸಮಾಚಾರ ನಾವಂತ ಸಮಾಚಾರ ಇರ್ಬೇಕಾ
ಹ ಮತ್ತೆ
ಹ್ಮ್ ಹ್ಮ್
ಸರಿ ನೀವು ಹೆಂಗ್ ಹುಟ್ಟಿದ್ದು
ಹೆಂಗೆ
ಹೆಂಗ್ ಹುಟ್ಟಿದ್ರೋ ಗೊತ್ತಿಲ್ಲ ನಿಮ್ಗೆ
ನೀವ್ ಹೆಂಗ್ ಹುಟ್ಟಿದ್ರಿ ಅಂಗೆ
ನಾನ್ ಹೆಂಗ್ ಹುಟ್ಟುದ್ನ ಹಂಗ ಹುಟ್ಟಿದ್ರ ನೀವು
ಹ
ಹ ನನ್ ನಮ್ಮಮ್ಮಗೆ ಹುಟ್ಟಿದೆ ನೀನು ನಮ್ಮಮ್ಮಗೆ ಹುಟ್ಟದ
ಇ ಮಿಂಡ್ರಿ ಮುಂಡೆ
ಏನ್ರೀ ಕೆಟ್ಟ ಮಾತೆಲ್ಲ ಮಾತಾಡ್ತೀರಾ ನೀವು
ಎಲ್ಲದಾನೇ ಏನ್ ಮಾಡ್ತಾ್ಯಿದೀರಾ
ನಾನು ಕುತ್ಕೊಂಡು ತುಗ್ದುಸ್ಟಇದಿನಿ ಇದ್ದೀನಿ ಕ್ಲಾಸ್ ರೂಮ್ ಅಲ್ಲಿ
ಏನೇನ್ ಮಾಡಿರ ಬಿಡ್ರಿ ಊರ್ಕ್ ಮುಂಚೆ ಹೋಗಿ ಕುತ್ಕೊಳಕ್ ಹೇಳೇಳ
ಹಾ
ಏನು ಊರ್ಕ್ ಮುಂಚೆಿ ಕುತ್ಕೊಳಕ ಯಾರಾನ ಹೇಳಿದ್ರರುನು
ಮುಂಚೆ ಏನು ಬಂದಿಲ್ಲ ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ
ಹ್ಮ್ ಹೋಗಿದ್ದೀರಾ ದೊಡ್ಡ ಗನ ಕಾರ್ಯ ಮಾಡಿದೀರಾ
ಆ
ಏನ್ ಕಿವಿಡಿನ ಹಾ ಹಾ ಅಂತೀರಾ ಹ್ಮ್ ಗೊತ್ತಾಗ್ತೈತೆ ಬಿಡ್ರಿ
ನೀವೇ ಮಾತಾಡ್ಕೊಂಡ್ರೆ ನನ್ಗೆ ಗೊತ್ತಾಗುತ್ತೆ
ನಮ್ ರೂಮ್ವರ್ಗೆಲ್ಲ ಕೇಸ್ತೈತೆ ನಾನ್ ಮಾತಾಡ್ತಾರೋದು ನಿಮಗ್ ಕೇಳಸ್ತಾ ಇಲ್ಲ
ಹ್ಮ ಅದಂತೆ
ಹ್ಮ್ ಇಲ್ಲ ಅಂತ ಮತ್ತ ನೋಡ್ರಿ
ಸರಿ ಬಿಡ್ರಿ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಅದು ಅಂತ ಅನ್ಕೋಬೇಡ್ರಿ ನಂಗ್ ಏನ್ ಖುಷಿ ಆಗಿಲ್ಲ ಮನಲ್ಲ
ಸುಮನಿ ಕ್ರೇ ನ ಸಾಕು
ಮಕ ತಿ ಬಿಿಡ್ರಿ